ಹಲೋ
ಕೇಳಿಸ್ತಾಲ್ವಾ
ಕೇಳಿಸತಲ್ಲ ಹೇಳು
ಎಮಟಿದ್ದದಲ್ಲಿ
ಹ್ಮ ಕುಂತಿದೆ ಏನ ಏನ ಪಾತ್ರಗಳು ತೊಬಿಿ ನಡಕ್ಬೇಕು
ಹೆ
ಹಾ
ಇಷ್ಟು ಬೇಕಸೀರಾ
ಹಲೋ ಬಂದಿಲ್ಲ ಹಾಲು ಕಲ್ ಮಾಡಿದ ದೇವಸ್ಪೂನ್ ಹೂಣಗಳನೆೆಲ್ಲ ಇನ್ನು ಹಲ್ ಬಂದಿಲ್ಲ
ಸೇರ್ಕ ಸೇರ್ಕೊಂಡ್ರ ಬೀಜಿಗೆ
ಅ ಇಲ್ಲ ಒಬ್ಬ ಹುಡ್ಗಿ ಬಂದ ನ ಹೋಗಿರೋಳ ಅವಳು ಏನೇನುು ಉಂತಿದ ಅಂತ ಅಂದ್ಮೇಲೆ ಅಮ್ಮಲೆ ಮಳೆ ಗೊತ್ತಾಯ್ತಾ
ಎ ಬತ್ತ ಕಾರ್ಡ್ ಚಳಿ ಚಳಿ ಹೊಡಿತೈತೆ
ಇಲ್ಲ ಗಾಳಿ ಮಳೆದು ಟೈಮ
ಕರೆಂಟೇ ಇಲ್ಲ ಫೋನ್ ಚಾರ್ಜ್ ಹಾಕಕ್ಕೆ ಹೋಗಿದ್ದೆ ಕರೆಂಟ್ ಖಾಲಿ ಆಐಿತು
ಹ್ಮ್
ಕಂಟುಯಿತ
ಎನ್ನನ
ಇ ನ ಇನ
ಹಾ
ಪ್ರರಿಯಪಟ್ಟನದಲ್ಲಿ ಯಾರವರ ಕುಡಕೆ ಕಾಡ
ಅವ್ರ ಇಲ್ವರ್್ದ ಅತ್ತ ಅವ್ರ ಅತ್ತ ಅವ್ರ ಅಮ್ಮ ಅವ್ರಾರ ಆರಾಮ ತಂದಿರು ಹೋಗಿದಾರ
ಮಹಷನಾ ಅವರು ಅತ್ತನಾ ಹಲೋ ಹಲೋ ಅಲೋ
ರೌವ ಅವಳಾ ಪರ ಪಡಂದವಾ ರೌ್ವ
ಹ್ಮ
ಅ ರವ್ವ ಗಂಡ್ಮಕ್ಕ ಇಲ್ವಾ
ಅವ್ರ ಕಾರ್ಡ್ ಕೊಡಕ್ ಹೋಗಿರದ
ಹೋಗಿದ್ದಾರ ಈಗ
ಗೊತ್ತಿಲ್ಲ ಅಲ್ಗ ಆಸನಾಗ ಹೋಗ್ಬೇಕಂತಲ್ಲ
ಹ್ಮ್ ತಿರಪ ಕೊಟ್ಪುಟ ಆಸ್ನು ಕ ತರ
ಆಸನದಲ್ಲಿ ಯಾರಿದ್ದಾರೂ
ಬಾಯ ಕಲ್
ಬೈಕಲ್ಲಿ ಹೋಗಕಗಲ್ವೆ ಅಂತ ಎಪ್ಪಿ ಬಿರಯಪಟ್ಟಣಕ್ಕೆ ಬೈಕ ಹೋಗಾಗಲವಂಂತೆೆ
ಹೋಗ್ಬೋದು ಬೈಕಲ್ಲಿ ಹೋಗಿದ್ ಬರ್ತಾರೆ ನಿಮ
ಅವ್ರು ಕೇಳ್ತೀವಿ ಖ ಅಂತಿರು
ಹ್ಮ್ ಅಡಿ ನು ಗೊತ್ತಿಲ್ಲ ಹೋಗಿದಿದ್ದಾರೆ ಹ್ಮ್
ೋನ್ ಮಾಡಡಿಲ್ವಾ ಯಾರು ನಿಗೆ ಮಹ ಹೆಸಲ್ ಮನ್ನಿ ನಿಿಕಳ್ಳಿದ್ದ
ಹಾ
ನೀವೇ ಫೋನ್ ಮಾಡಿ ಕೇಳಿರಿೀಿಂದ
ಹ್ಮ್ ಅದಿನ ಹಯ್ತಾರ ತಕ್ಕ ನಾ ಬೇರ ಏನ್ ಫೋನ್ ಮಾಡ್ಕಲಿ
ಕಾಸು ಕಳಸಿನವುಡು ಕಳಿಸಲೇ ಇಲ್ಲ
ಹ್ಮ್
ಕಳಸ್ರ ಇಲ್ಲು
ಫೋನ್ ಮಾಡ ಆಕೋನ್ ನು ನಂಬರ್ ಗಾತಗ
ನಾವೇ ಫೋನ್ ಮಾಡಿ ಕೇಳೋದ
ಇನ್ನೇನ್ ಮಾಡೋದು ಇದ ತಕ ಅಲ್ಲಿ ಮೂರ್ ಸಾವಿರ ಮೂರ್ ಸಾವಿರ ಆಯ್ತ
ಅದೇನ ಫೋನ್ ಮಾಡಿದ್ದು ಮೈ ಚನ್ನಾನೇನು ಕೇಳ ಕೇಳಿದರೆ ಏನೂ ಗೊತ್ತಿಲ್ಲ
ಹ್ಮ್ ಕೊಟ್ರ ತಕೊಳ್ಳಿ ಕೊಡ್ದೇವ್ರ ದೊಡ್ನೇ ತಕೊ ತಕೊಬರತ್ತು ನನ್ ಮ ನನ್
ನ ಅ ನ ತಿಿವ
ದುಡ್ಡದವ್ರೀ ತಕಾತರ ನಾವ ನ್ ಮಾಡ ನಾವ್ಗೆೀ ಗತಿ
ಹಲೋ ಹಲೋ
ಹ ಎಮ್ಮ ಹಾ ಹೇಳುವ
ಇನ್ನೇನು ಇಲ್ಲ
ಈ ಬುರ್ಗಿ ಐತಾನೆ ತಕಳಕ್ ಐತೆ ಇಲ್ಲ ನ ಯ ಅವರು ತಕಾಯಂದಾರ ಎರ ಎರಡು ಜೊತ ಮೂರ್ ಮೂರ್ ಜೊತೆ ತಕತಾರೆ
ತಗೋ ಬಂದಾಗಲೆೇ ಬ್ಲೌಸ್ ನ ಬ್ಲೌಸ್ ನ ಹೊಲ್ಕ ಮಡಿಕೊಂಡಿರ್ಬೇಕು ಅವರು
ಒ ಅಲತೀನಿ ಅಂದಟ ಹೊಲ್ಕೊಂಡಿಲ್ಲ ಏನ್ ಮಾಡ್್ದ ಗೊತ್ತಿಲ್ಲ ಹ ತಕ ವಾಲ್ಕೊಂಡ ಇಷ್ಟ ಬಿಟ್ರಿಷ್ಟ ಮಾಡ ಹಾ ನಗೆ ಇನ
ಮತ್ತು ಏನು ಮಾಡ್ತಾರೆ ನಾರಕ
ಆಾ
ಅದುೇಏನು ಮಾಡಿದಾರ
ಹ್ಮ್
ಆ ಕಡೆ ಒಂದ್ ಊರು ಕೊಟ್ರ ಮುಗೀತ ಇನ್ ಎಲ್ಗೂ ಕೊಡಂಗಿಲ್ವಾ
ಇನ್ ಮಾಮೂಲಿ ಆಲಮುರ್ಗಿಲ ಮೂೂರು ಇನ್ೇಾರ ಹತ್ರ ಆಲಮರು ಕೊಟ್ಟಿದಾರ ಏನ ಗೊತ್ತಿಲ್ಲ ಪಿರಾಪಟ್ಣನೇ ದೂರ ಅದೊಂದು ಕೊಡ್ರಟ್ಟ ಬಂದ್ರ ಆಗೋದು
ಮಾನ್ ಹೇಳತು ಬೆಂಗ್ಳೂರ್ಗ ಹತ್ರ ತಾನೇ
ಏನು
ಪರಯಪಟ್ನಾ
ಹಾ
ಬಗ್ ಳೂರಿಂದ ಭತ್ತಾನೇ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊ ಬಂದಿರ ಆಗದು
ನ ಸಿಟಿಗಳಲ್ಲಿ ಎಲ್ಲಿ ಹೋಗತಕ್ಕದ್ದು ಆಟೋನ
ಈಗ ಕಾರ್ ತಗೋಗಿರ್ಬೇಕು
ಹ ನ್ ತಗ ಹೋಗಿದರ ಬೈಕಲ್ಲ ಏನ ಹೋಗಾರ ಅಲ್ ನಡಗ ಬೇಕೇಕಲ್ಲೋಗಿದ್ದಾರೆ ಆಟಗೋಗಿದ್ದಾರೆ ಯಾರು ಬ
ರೋಡ್ ಸರಿ ಇಲ್ಲ ಅಲ್ಲಿ ಬಾಟೆ ತಗೊಂಡ್ರೆ ಉಂಟಕೊಳ್ಳದ ಅಷ್ಟೇ
ಹ್ಮ್ ಅನ್ನಾನ
ನ ಕಾಫಿ ಬಂದಿಲ್ಲ ನೀವು ಹೋಗ ತರ್ಬೇಕ ಇಲ್ಲ ಪೀಜಿ ಮುಂದಕ್ಕೆ ಬರ್ತದ
ಹಏನು
ಹಲೋ
ಬಸದ
ಬೆಳಿಗ್ಗೆ ಟೈಮ್ ಮಾತ್ರ ಹಗ್ ನೀ ತ
ಹ್ಮ್ ಹ ಬೆಳಗ್ಗೆ ನ ಶಂಕಲ್ಲದ ಅ ಸಾಕಾಪ ನ್ನೇನು
ಇನ್ನೇನು ಹೇಳ್ಬೇಕು ಇನ್ನೇನು
ಹ್ಮ್ ಹಳಗೆ ಯಾವದನೇರ ಒಂದು
ಯಾವ್ಮೇಲೆ ಒಂತ ಅಂದ್ರೆ
ಹಾ ಹ ಕುಂತೀವಿ ನಾನಾನ ಏನ್ ಮಾಡ್ತಿದಾರ ಅವರು
ಒಬ್ರು ಫೋಲ್ ನೋಡ್ ತರೆ ಒಬರು ಅಡುಗೆ ಮನೇೆಯಲ್ಲಿದೆಲ್ಲ ಮಾಸ್ತವರೆ ಅಡುಗೆ ಮನೆಯಲ್ಲಿ ಏನು ಅಲೋ ಹಲೋ ಹಲೋ
ಹಲೋ ಕೆಳ ದಾ
ಒಬ್ರು ಫೋನ್ ನೋಡ್ತವ್ರೆ ಒಬ್ಬರು ಕರೆಂಟ್ಗಿ ಅಡುಗೆ ಮನೆಯಲ್ಲಿ ಅದೇನು ಮಾಡ್ತವ್ರೆ
ಹ್ಮ ಹ್ಮ್ ಅನು
ನಾನೇ ಫೋನ್ ಮಾಡಿ ಕೇಳ್ತೀನಿ ಬಿಡಿ ದುಡ್ಡಕಂತ
ಹ್ಮ್ ಅನಾನ
ನಳ್ಬೇಕು
ಹ್ಮ್ ಹಾ ಬ
ಬತ್ತಾಲಲು
ಹ ನೀ ಇನ್ನು ಬಂದಿಲ್ಲ
ಗಐ ಏಷಿಯನ್
ನಾಳೆ ಇತ್ತಾಗ್ಯಾರ ಬಂದ್ ಮಾತಾಡ ಗಾಡಿ
ಈಷ್ಟ ಚನಕ್ ಯಸ್ ಕರ
ಗಾಳಿ ಸೊಂಡ ಕೆಲಸತದ ಜರಗೆ
ಈ ಕೇಳ್ಸ್ತಯ್ತಾ
ಹಾ
ಎಷ್ಟ್ ಚನ್ನಕಿಸ್ತರಾ
ಹ್ಮ್ ಕಾಯತಿನಿ ಎಪ್ಪತ್ಲ್ಕಟ್
ಎಪ್ಪತ್ ಜನಕ ಎಸ್ಲಿೀಟ್ ಎಷ್ಟು ಲಿ ಪ್ಯಾಕ್ ಹಾಲು ಕೊಡ್ತಾರೆ
ಒಂದು ಲೀಟರ್ ಹಾಲು ಕೊಡ್ತಾರೆ.
ಅಷ್ಟೇನಾ
ಹ್ಮ್
ನಮ್ಮ ಮನೆಲ್ಲಾದ್ರೆ ಒಂದ್ ಲೀಟರ್ ಹಾಲ್ ಅಂತಂದರೆ ಒಂದು ಅಚ್ಚೆ ಇ ಹತ್ಚ್ಚೆನ ಕುಡಿಯೋದೇ ಹೆಚ್ಚು
ಹ್ಮ
ಹತಚ್ಚನಕ ಕುಡಿಯದೇ ಹೆಚ್ಚು ನೀವು ಒಂದ ಲೀಟರ್ ಹಾಲಲ್ಲಿ ಎಪ್ಪತ್ತು ಜನ ಕಾಯಸ್ತ ರಲ್ಲ ನೀ ನೀರು ಕೊಡೋ ಅದ್ರ ಬದಲು ನೀರು ಕೊಡ ನೀರು ಕೊಟ್ಟಿದ್ರೆ ಆಗೋದು.
ಹ್ಮ್ ಎಪ್ಪತ್ತು ಜನ ಕುಡಿದಾರ ಹಾಲ್ ಕುಡಿಯೋರು ಒಂದ್ ಐದ ಜನ ಕುಡಿತಾರ ಅಷ್ಟ
ಐದ ಜನಕ್ಕೆ ಮತ್ತೆ ಗಟ್ಟ ಕಾಯಿಸಕೊಡಿ.
ಗಟ್ಗೆ ಕಾಯಿಸೋದ ಹ್ಮ್ ಇನ್ನೆನು
ಹೇಳಿ ಊಟನ ನಿಮ್ಮ ಪಿಜಿಲೆ ಮಾಡದ ಇಲ್ಲ ಬೇರೆ
ಹ್ಮ್ ರೂಮ್ ಅಲ್ಲಿನ್ ತಕೊಬತಾರ ಮನ್ಗಕೆ ಇಲ್ಗ
ಬೇರೆ ಕಡೆ ಬೇರೆ ಕಡೆ ಅಡುಗೆ ಮಾಡ್ಯದ
ಹ್ಮ್
ನೀವೇನ್ ಕೆಲಸ ಮಾಡೋದು
ಹಾ ನಾನು ಗೂಡ್ಸದು ಹೊರ್ಸದು
ಹ್ಮ್
ಒಗೆದು ಬೆಳಗದು ಅದೇ ನಮ್ ಕೆಲ್ಸ
ತೊಳೆಯದು ಬೆಳಗೋದು ಎಷ್ಟು ಗಂಟೆಗೆಲ್ಲ ಕೆಲಸ ಮುಗ್ದ ಮುಗಿಸ್ತೀರಾ ಹಲೋ ಹಲೋ ಹಲೋ
ಹ
ಎಷ್ಟ್ ಗಂಟೆಗೆಲ್ಲ ಕೆಲಸ
ಹನ್ನೆರಡ್ ಗಂಟೆ ಗಂ ಮುಗಿಸ್ತನಿ ಹ್ಮ್ ಹ್ಮ್ ಇನ್ನೇನು
ನೀನೇ ಹೇಳ್ಬೇಕು. ಇನ್ನೇನುೂ ಇಲ್ಲ ಕರೆಂಟ್ ಇಲ್ಲ.
ಹ್ಮ್ ಸರಿ ಆಯ್ತು ಟೀ ಮಡ್ಗ್ಬೇಕು ಒಂದ್ ಐದ್ ನಿಮಿಷ ಮಾಡತೀನಿ